ಹಲೋ.
ಕೇಳಸ್ತಿದಯ ನೀ ಆಕ ಕೇಳಿಸತಾ ಇ ಏನ್ ಮಾಡ್ತಾ ಇದ್ದೀರಾ. ಇದೀನಿ ಸುಮ್ನೆ ನೀವು.
ನಾನು ಸುಮ್ನೆ ಇದ್ದೀನಿ ಅಕ್ಕ ಮೊಬೈಲ್ ನೋಡ್ಕೊಂಡು.
ಹೌದಾ ಕೆಲ್ಸಕ್ ಹೋಗಿಲ್ವಾ.
ಹೋಗಿ ಬಂದು ಸಕ.
ಸಾಕಾಗೋಯ್ತು ಹೌದ ಮಲೆೆ. ಮಳೆ ಇಲ್ಲ ಸ್ವಲ್ಪ ಮೋಡ ಮುಚ್ಕೊಂಡಿದೆ. ಮೋಡ ನೋಡಕ ಒಂತರ ಚಂದ ಪ್ರಕೃತಿ ಒಂತರ ಸೂಪರ ಕಾಣಿಸ್ತಾ ಇದೆ. ಹೌದಾ, ಹೌದು ಹ್ಮ್. ಎಲ್ಲದ ಮಾವ ಮಾವ ನೀರ್ ಕಟ್ತಾ ಇದ್ದಾರೆ ತೋಟ. ಏ ಏನ್ಕ್ಕೆ ಅಡಿಕೆಗಿಡ ಹ್ಮ ಹ್ಮ ಹ್ಮ್.
ಅದಕ್ ನೀರ್ ಕಟ್ತಾ ಇದ್ದಾರೆ ನೀವು ಏನ್ ಮಾಡ್ತಾ ಇದ್ದೀರಾ.
ನಾನು ಸುಮ್ಮ್ನೆ ಇದ್ದೀನಿ. ಹೌದಾ, ಹ್ಮ ಎಲ್ಲೊದ್ರು ಮಾದಿತಪ್ಪ ಅವರು ಮಾನಸಪ್ಪ ದೇವಸ್ಥಾನಕ್ಕೆ.
ದೇವಸ್ಥಾನಕ್ಕಹೋಗಿದ್ದಾರ ಆರಾಮ
ಹ್ಮ್, ಆರಾಮಾಗಿದ್ದೀನಿ ನೀನು ನ್ನನಕ್ಕ ಇನ್ನೇನುಇಲ್ಲ ಹೇಳ್ಬೇಕಮ್ಮ.
ಹ್ಮ್ ಹೇಳಿದ್ರೆ ಸೇರಿ ಮಕ್ಕಳು ಸ್ಕೂಲ್ಗೆ ಹೋಗಿದ್ದಾರೆ ಶಾಲೆಗೆ. ಬರದು ನಾಲ್ಕ್ ಗಂಟೆಗೆ.
ಹ್ಮ್,
ಹ್ಮ್,
ಕೆಲಸದಿಂದ ಬಂದ್ಬಿಟ್ಟು ಎರಡು ಗಂಟೆಗೆ ಬಂದ್ಬಿಟ್ಟಾ. ಇಲ್ಲ ಇವತ್ತು ಒಂಬತ್ ಗಂಟೆಗೆ ಹೋಗಿದ್ದು ಬೆಳಿಗ್ಗೆ. ಮೂರ್ ಗಂಟೆಗೆ ಬಂದೆ ಬಂದು ಕೂತಿದ್ದೀನಿ. ಊಟ
ಊಟ ಮಾಡಿಲ್ಲ ಬೆಳಗ್ಗೆ ಮಾಡಿದ್ದು.
ಏನ್ ಮಾಡಿದ್ರಿ ಬೆಳಿಗ್ಗೆ ಚಿತ್ರನ್ನ ಮಾಡಿದ್ದೆ ಅವ್ರ ಬಾಕ್ಸಿಗೆ ಹಾಕಬೇಕಲ್ವಾ. ಚಿತ್ರನ್ನ ಮಾಡಿದೆ. ಈಗ ಸುಮ್ನೆ ಕುತ್ಕೊಂಡ್ ಕುತಕೊಂಡಿದ್ದಿಯ
ಹ್ಮ್, ಕುತ್ಕೊಂಡಿದ್ದೀನಿ
ಮರಾಗಿಡಗಳನ್ನು ನೋಡಕೊಂಡು.
ಏನೋ ಬರಿಬೇಕಾಯ್ತು
ಹ್ಮ್, ಎಲ್ಲ ಬರ್ದುಕೊಂತ ಕುತಿದ್ದೀನಿ. ಏನೋ ಒಂದ್ ಬರಿತಿ ಏನೊಂದ ಕೆಲಸ ಮಾಡ್ತಿರ್ತೀಯಾ...
ಹ್ಮ್, ಇರಲ್ಲ ಸುಮ್ನೆ ಏನಾದ್ರು ಮಾಡ್ತಾ ಇರ್ಬೇಕು.
ಇರ್ಬೇಕು ಕೈ ಹ್ಮ್, ಇಲ್ಲಂದ್ರೆ ನಡಿಯಲ್ಲ ಒಳ್ಳೆ ಅಭ್ಯಾಸ. ಹ್ಮ್, ಹೌದು ಎನ್ ಸಮಾಚಾರ ಅಕ್ಕ ಏನ್ ಹೇಳ್ಬೇಕಮ್ಮ. ಚೀಟಿಗೆ ಎಷ್ಟ್ ಜನ ಸೇರಿದ್ದಾರೆ.
ಆ ಹದ್ನಾರು ಸೀಟ್
ಅದ್ನಾರ್ ಸೀಟ್ ಸೇರ್ರಿಸಿಟ್ಟಿದ್ದೀನಿ. ಹ ಅದ್ರಲ್ಲಿ ಒಂದು ಆರು ಸೀಟು ಹಾಕಿದ್ದಾರೆ. ಹಾ
ಹ್ಮ್, ಇವತ್ತ ಎಲ್ಲರಿಗೂ ಫೋನ್ ಮಾಡಿ ಕೇಳ್ಬೇಕು.
ಕೇಳ್ಬೇಕು ಹ್ಮ್,
ಇಪ್ಪತ್ತನೇ ತಾರೀಕು ಹಾಕಿರೋದು ಚೀಟಿ ನಾನು
ಹ್ಮ, ಅಮೌಂಟು ಫಸ್ಟ್ ಟೈಮ್ ಹಿಂಗೆನಾ ಹ್ಮ್, ಅಕ್ಕ ಫಸ್ಟ್ ಟೈಮ್ ನನ್ಗೆ. ನನ್ಗೆ ಬೇಕು ಅಂತಲ್ವಾ ಅರ್ಜೆಂಟಿಗೆ ಆಗ್ತಿರೋದು ಹೌದಾ ಏನಿಕ್ಕಿವಾಗ ದುಡ್ಡು.
ಇದು ಮಕ್ಕಳದು ಫೀಸು ಸ್ಕೂಲ್ಗೆ
ಹ್ಮ್, ಐದೈದ್ ಸಾವಿರ ಕಟ್ಟಿದ್ದೀವಿ ಅಷ್ಟೇ, ಹ ಅವರು ಹತ್ತ ಹತ್ ಸಾವಿರ ಕಟ್ಟ ಕೇಳಿದ್ರು. ಹಾ ಅದಕ್ಕೆ ನಾ ಐದೈದ್ ಸಾವಿರ ಕಟ್ಟಿದೀವಲ್ಲಾ ಹತ್ತತ್ ಸಾವಿರ ಕಟ್ಬಿಡಣ. ಹಾ, ಮೊಬೈಲ್ ತಗೊಂಡಿದ್ನಲ್ವ ನಾನು ಡೀಬಲ್ಲಿ.
ಅದು ಮೊಬೈಲ್ ಡ್ಯೂಮುಗೀತು.
ಹಾ. ಇವಾಗ ಆ ದುಡ್ಡಲ್ಲಿ ಮಾವನ ದುಡ್ಡಲ್ಲಿ ಮೂರ ಸಾವಿರ ಮಿಚ್ಚ ಆಗುತ್ತಲ್ಲಾ. ಇದ್ರೆ ವೇಸ್ಟ ಮಾಡ್ತೀವಿ ಹಾ. ಯಾಕ ಹೋಗ್ಬಿಟ್ಟರೇ ಮಕ್ಕಳ ಫೀಸ್ ಆದ್ರೂ ಕಟ್ಟಬಹುದು ಅಲ್ಲಾ ಹೌದೌದು.
ಅದಕ್ಕೆ ದುಡ್ಡು ವೇಸ್ಟ್ ಮಾಡ್ಬಿಡ್ತೀವಿ ಅಂದಬಿಟ್ಟು.
ನಿಮ್ಮ ತೋಡದವ್ರೆ ಕೊಡ್ತೀವಿ ಸ್ವಲ್ಪ ಸಹಾಯ ಮಾಡ್ತೀವಿ ಅಂತಂದ್ರು ಅಂತ. ಎಲ್ಲಾ ಹು ಸಹಾಯ ಮಾಡಿದರೇ ಇಪ್ಪತ್ತು ಸಾವಿರ ಹೌದ. ಹ ಅದ್ರಲ್ಲೇ ಐದ್ಐದ್ ಸಾವಿರ ಕಟ್ಬಿಟ್ಟು ಹ. ಆಮೇಲೆ ಅವರು ಬ್ಯಾಗು ಬ್ಯಾಗುನು ಅಮ್ಮ ಅವರು ತಗೊಟ್ರು. ಬೇರೆ ಜಾಮಿಟ್ರಿ ಬಾಕ್ಸು ಶೂವು ಬಟ್ಟೆಗೆ ಹ್ಮ್.
ಆಮೇಲೆ ಬುಕ್ಸ್ ಗಳಿಗೆ.
ಹಾ. ಅದೆಲ್ಲ ತಗೊಂಡ್ವಿ ಹಾ ಆಮೇಲೆ ಚಿನ್ನ. ಐದ ಸಾವಿರ ಅಡ ಇಟ್ಟಿದ್ವಿ ಹಾ. ಅದನ್ನ ಬಿಡ್ಸಾಕ ತಗೊಂಡೆವೇ ಹಾ ಇಪ್ಪತ್ತು ಸಾವಿರ ರೂಪಾಯಲ್ಲಿ. ಹಾ.
ಇನ್ನು ಬಾಕಿ ಇವಾಗ ಕಡ್ತಿ.
ಇವಾಗ ಕಟ್ಟಬೇಕಲ್ಲ ಅದೇ ಅದೇ ಅದಕ್ಕೆ ಕಟ್ಟೋಣ ಅಂತ. ಸುಮಾರ ಎಲ್ಲಾ. ತಿರುಸ್ಕೊಂಡ್ಬಿಟ್ಟರೆ ಇದೊಂದ ವರ್ಷ ಕಷ್ಟ ಹಾ.
ಆಮೇಲೆ ಏನು ಇರಲ್ಲಾ ಚಿನ್ನ ಒಂದ ಎಂಬತ್ತ ಸಾವಿರೂಪಾಯಿ ಅಡ ಇಟ್ಟಿರೋದೊಂದ ಇದೆ ಅದೊಂದು ಬಿಡಿಸ್ಕೊ ಬಿಟ್ರೆ.
ಕೊಟ್ಟುಬಿಟ್ಟರೇ ಹ ಆ ಆಮೇಲೆ ಸ್ವಲ್ಪ ಆರಾಮ್ ಹಾ. ಹೆಂಗೋ ಹೆಂಗೋ ತಿರಿಸ್ಕೊ ಬಿಟ್ರೆ ಸರಿ.
ಹ್ಮ ಇಲ್ಲ ಬಂದ ಸೇರದ್ಮೇಲೆ ಎಷ್ಟೋ ಕಷ್ಟ ತೀರ್ತಕ್ಕ.
ನೀವ ಏನಾದ್ರು ಅನೋರ್ಗಿಲ್ಗ್ ಹೋಗಿಲ್ಲ ಅಂದ್ರೆ ತೋಟಕ್ಕೆ.
ಆ ಆ.
ನಿಜಾ ಅಷ್ಟೇ ಮುಗೀತು ನಮ್ಮ ಕೆಲ್ಸ ನಿಮ ಬೈಸ್ಕೊಂಡು ಬೈಸ್ಕೊಂಡ್ ಬೈಸ್ಕೊಂಡು ಇರ್ಬೇಕು. ತಗದು ಇಲ್ಲಾ ಇಲ್ಲಾ ಇರ್ತಾ ಇರ್ಲಿಲ್ಲ ಹ್ಮ್.
ಬೇರೆ ಪ್ಲಾನೇ ಮಾಡ್ಬಿಟ್ಟಿದ್ದೆ.
ಹೌದಾ.
ನಿಜಾಗ್ಳುವೆ.
ಹಾ ನೀನ್ ಹಿಂಗೆ ಇರು ಹ. ಮಕ್ಕಳ ಭವಿಷ್ಯ ಹಾಳ ಮಾಡ್ತೀಯ ನೀನ್ ಅಂದ್ಬಿಟ್ಟು.
ಎಲ್ಲೋ ಒಂದ ಕಡೆ ಅಜ್ಜಿ ತಾತಾ ನೋಡ್ಕೊಳ್ಳಿ ಮಕ್ಕಳ ನಾ ಅಂದ್ಬಿಟ್ಟು.
ಹಾ.
ಎಲ್ಲೊ ಒಂದ್ ಕಡೆ ಹೋಗಿ ಸೇರೋಣ ಅಂತಿದ್ದೆ ಎಲ್ಲಿ. ಬಾ ಅಕ್ಕವ್ರನ ತಾತ ಅವ್ರನ್ನ ಎಲ್ಲಾ ಬೇಡಿದ್ದಲ್ವ ನಾನ.
ಅದೇ ಅದೇ. ಹ ಬೆಂಗ್ಳೂರಲ್ಲಿ ಒಂದ್ ಸ್ವಲ್ಪ ಒಂದ್ ಎರಡ ತಿಂಗ್ಗಳು ಕಷ್ಟ ಪಡ್ಕೊಂಡ್ ಅವ್ರ ಜೊತೇಲಿ ಇರ್ತೀನಿ. ಹ ಆಮೇಲೆ ಸಪ್ರೇಟ್ ಆಗ ರೂಮ್ ನೋಡ್ಕೊಂಡು ಸಪ್ರೇಟ್ ಆಗ ಇದ್ ಬಿಡ್ತೀನಿ ನನ್ನ ಅವ್ರ ಪಕ್ಕ. ಪಕ್ಕದಲ್ಲಿ ಇದ್ರೆ ಸಾಕು ಅದೇ ಅದೇ. ಆಮೇಲೆ ಮಾವ ಹಿಂದಗಡೆ ಬಂದೇ ಬರ್ತಾನೆ ಬರ್ದೇ ಇರ್ತಾರ. ಹಂಗೆ ಹೇಳ್ದ ನಮ್ಮ ಬಂದ್ರೆ ಹೆಂಗೋ ಇರ್ಬೋದಕ್ಕ ಅವರುನು. ಅಲ್ಲೇ ಮಾ ಹೆಂಗ್ ಹೆಂಗ್ ಸಿಗುತ್ತೋ ಕೆಲ್ಸಗಳನ್ನ ಯಾವ್ದೋ ಒಂದ ಮಾಡಿದ್ರೆ. ಕಳ್ಳ ಅವನು ಮಾಡಲ್ಲ ಅಂತ ಹೇಳ್ತಿದ್ದ.
ಹ ಕೆಂಚ ತಾತನಿಗೆ ಮುನಿ ಅಕ್ಕ ಅವ್ರಿಗೆ
ಹ್ಮ್
ಎಲ್ಲಾರ್ಗು ಫೋನ್ ಮಾಡಿ ಪ್ಲಾನ್ ಮಾಡ್ಕೊಂಡಿದ್ದೆ ಆ ಆಮೇಲೆ ಇಲ್ಲಿ ಆಮೇಲೆ ದೊಡಮ್ಮ ಚಿಕ್ಕಮ್ಮನ ಫೋನ್ ಮಾಡಿ ಹೇಳಿ ಹೇಳಿ ಹೇಳಿ ತೋಟ ಸೇರ್ಸು ತೋಟ ಸೇರ್ಸು ಅಂತ ಅಂತ ಇದ್ರು ಚಿಕ್ಕ ಚಿಕ್ಕಮ್ಮ ಆದ್ರೂ ಅಂದ್ರಂತೆ ನೀನ್ ಎತ್ಕೊಂಡೋಗಿ ಆಸ್ಪತ್ರೆಗ್ ಸೇರ್ಸ್ಕೊಂಡೆ ಅಷ್ಟು ಚೆನ್ನಾಗಿರೋ ಕೂತ್ಕೊಂಡಿರೋ ಕೆಲ್ಸನೇ ಬಿಟ್ಟ ಬಂದ ನಿಜಲೂ ಇನ್ ತೋಡ್ದದಲ್ಲಿ ಇರ್ತಾರಾ ಅಂತ ಅಂದ್ರ
ಅಂದ್ರಂತೆ ಅದೇ ದೊಡಮ್ಮ ಅಷ್ಟೊಂದ್ ಕಾನ್ಫಿಡೆನ್ಸ್ ಇತ್ತು ಹುಂ ಇಲ್ಲ ಸೇರ್ಸು ಜೊತೇಲಿ ಇದ್ರೆ ಹೆಂಗಕ ನೋಡೋಣ ಅದು ಒಂದ ದಾರಿನ ನಮ್ ಹುಡ್ಗಿ ಜೀವ್ನ ಅಲ್ವಾ ಅಂತ ಹೇಳುದ್ರಂತೆ ಮ ಹ್ಮ
ಆಮೇಲೆ ತಗೋಬಂದ್ ಸೇರ್ಸಿದ್ದು ಅದು ಯಾವ ಕೆಲಸನೂ ಬರಲ್ಲ ಅಂತಲ್ಲ ಎಲ್ಲಾ ಕೆಲಸನು ಮಾಡ್ತಾನೆ ತೋಟದ ಕೆಲ್ಸನೇ ಮಾಡ್ಕೊಂಡಿದ್ದು ಅನ್ಕೊಂಡ್ ಹೇಳ್ಕೊಂಡು ಈ ತೋಟ ಸೇರ್ರಿಸಿರೋದು ಎಷ್ಟೋ ಉಪಯೋಗ ಆಯ್ತು ನಿಜಾ
ಹ್ಮಾ ಮಾಮ ಫೋನ್ ಮಾಡಿ ಕೆಲಸಕ್ಕೆ ಬಾ ಅಂದುಬಿಟ್ಟು ಕೆಲಸಕ್ಕೆ ಕರ್ಕೊಂಡು ಇವಾಗ ನಾಲ್ಕ ಐದಿಂದ ಅವ್ರ ಕೆಲ್ಸಕ್ ಹೋಗ್ತಾರೆ ನಾನು ಹೌದು ಹೌದು ಫೋನ್ ಮಾಡಿದ್ದೆ ಹ್ಮ ಕೆಲಸ ಮಾಡ ಹತಿದ್ದೀನಪ್ಪ ಕೆಲ್ಸ ಮುಗಿಸಕೊಂಡ್ ಮಧ್ಯಾಹ್ನ ಮಾಡ್ತೀನ್ಂತಾನೆ
ಹಾ
ಹ್ಮ್ ಕಲ್ಲ ಅವ ಮತ್ತ ಮಾಡಲ್ಲ
ಅದೇ ಅಲ್ಲಿಂದ ಬರ್ತಾರಲ್ವಾ ಎರಡ್ ಗಂಟೆಗೆ ಆಮೇಲೆ ಅಲ್ಲಿಂದ ಬಂದು ಇಲ್ಲಿ ನೀರು ಗಿರು ಕಟ್ತಾರೆ
ಸರಿಆತದ ಬಿಡು ಕೆಲಸ ಮಾಡಿ ನಾನು ಆಮೇಲೆ ಮತ್ತೆ ಮಾಡಿಲ್ಲಾ ನಾನು ಸುಮ್ನೆ ಆಗ್ಬಿಟ್ಟೆ
ನಾನು ಹಂಗೆ ಅನ್ಕೊಂಡ ಇವಾಗ ನಾನ್ ಹೋದ್ರೆ ಮುನ್ನೂರು ರೂಪಾಯಿ ಅವ್ರು ಹೋದ್ರೆ ಐನೂರ ಐವತ್ತು ರೂಪಾಯಿ ಹ್ಮ್ ಅದಕ್ಕೆ ಅವ್ರನೇ ಕಳ್ಸಬಿಟ್ಟು ನಾನೇ ತೋಟ್ದದಲ್ಲಿ ಇರ್ತೀನಿ ಅಜ್ಜಿ ಇದಿದ್ರೆ ನಮ್ಗೆ ಇನ್ನೂ ತೊಂದರೆ ಇಲ್ಲ ಇಬ್ರು ಆತಾ ಇದ್ವಿ
ನಿಜ ಅನ್ಸುತ್ತೆ ನನ್ಗೆ ಈಗೇನ್ ಗೊತ್ತಾ ಅವರು ಹದ್ರೆ ಐನೂರು ರೂಪಾಯಿ ಅವ್ರ ಕೆಲ್ಸ ನೀರ್ ಮಾಡ್ಕೊಂಡ ಅವ್ರನ್ನೇ ಕಳಸಬಹುದಲ್ಲಾ ಹಂಗೆ ಮಾಡ್ತಾರದು ಇವಾಗ ಹ ಮಾಡುವ ಅಂದ್ರೆ ಇಷ್ಟ ದಿನ ಇಲ್ಲಿ ಅಕ್ಕಪಕ್ಕ ತೋಟದಲ್ಲಿ ಯಾರು ಗೊತ್ತಿಲ್ಲ ನಮ್ಗೆ ಅಲ್ಲಿ ನಮ್ಮ್ ಅತ್ತೆ ಅವ್ರ ಕೆಲ್ಸ ಕರೆದ ಮೇಲೆ ನಮ್ಮ್ ಮಾವ ಕರ್ಕೊಂಡ್ ಹೋಗೋದು ಜೊತೆೇನೆ ಒಳ್ಳೆ ಕೆಲ್ಸ ಆಯ್ತು ಬಿದು ಹಳ್ಳೆ ಕೆಲ್ಸ ಮಾಡ್ಲಿ ಬಿಟ್ಟವ ನೋ ಇದ್ರೆ ಮನೇಲಿ ಮನೆ ಕೆಲ್ಸನೂ ಆಗುತ್ತೆ ಒಂದಾ ತೋಟದ ಕೆಲ್ಸನ ಆುತ್ತೆ ಎರಡೋವಾಗ ನಾನು ಮಾವ ಇಬ್ರು ತೋಟದಲ್ಲಿ ನಾನು ಮಾವಯ್ಯ
ಹೋಗಕೊಂಡೆ ಅಜ್ಜಿ ಅಡಿಕ ಗಿಡ್ ದಲ್ಲಿ
ಡ್ದಳ ಇರ ಕಳೆಲ್ಲಾ ಕಿತ್ಬಿಟ್ಟಿದ್ದಾರೆ ಅಜ್ಜಿನ ಇದ್ರೆ ಫುಲ್ ಹೆಲ್ಪ್ ಆಗುತ್ತೆ ಅಜ್ಜಿಗಾರಾ
ಇಲ್ಲ ಊರ್ಗ ಹೋದ್ರು ಮೊಮ್ಮಗನ್ ಮದ್ವೆ
ಮದ್ವೆ ನಂದ್ ಹದ್ನೇ ದಿನಕ್ಕೆ ಸರಿ ಹೋಗ್ ಬರ್ಲಿ ಬಿಡು ಅದಕ್ಕೆ ಹೋದ್ರ ಅವ್ರು ಬರೋವ್ರಗೂ ನೀನು ಕ್ಲೀನ್ ಮಾಡ್ಕೊ ಅದೆಲ್ಲ ಕಸಾಲ ಕಿತ್ಬಿಟ್ಟು ಇರ್ಬೋದಲ್ಲಾ ಇವಾಗ ನಾನು ಹಂಗೆ ಮಾಡಿದ್ ನಿೆನ್ನೆ ಫುಲ್ ಮನೆೆಲ್ಲಾ ಕ್ಲೀನ್ ಮಾಡ್ಕೊಂಡ ಇದ್ಬಿಟ್ಟೆ
ಇನ್ನ ನಾಳೆ ಏನಾದ್ರರು ಅವ್ರ ಕೆಲ್ಸಕ್ ಹೋದ್ರೆ ಅವ್ರು ಬರ ತನಕ ಮಧ್ಯಾಹ್ನ ತನಕ ಕಳೆಗಿಳೆಕಿತ್ತು ಕೊಂಡು.
ಹೌದು ಕಣೆ ಕಿತ್ಕೊಂಡಿರ್ಬೋದು ಹ ಮತ್ತೆ ನೀನು ಹೋಗ್ಬೇಕಾ. ಏನಾದ್ರು ಮೊಬೈಲ ಅಲ್ಲಿ ಏನಾದ್ರು ಇದ್ರೆ ಅದನ್ನು ಮಾಡ್ಕೊಳ್ತಿಯಾ ಹು ಹು ಇಲ್ಲಾ. ಕೆಲಸಾನು ಮುಗಿಯೋತೆ ನಿ ನಿದ್ರೆ ಮನೆ ಕೆಲಸ. ಇವಾಗ ನಿನ ಕೆಲ್ಸಕ್ಕ ಹೋದ್ರೆ ಅವನ್ನೆಲ್ಲಾ ತಟ್ಟೆಗಳೆಲ್ಲಾ ಎಲ್ಲಾ ಅಲ್ಲೇ ಇಟ್ಟಿರ್ತನಕ್ಕಾ ಅಂತ ಹೇಳ್ತಿಯಾ.
ಹೌದು ದೌದು ಅಜ್ಜಿ ಇದ್ದಿದ್ರೆ ಭಯಾ ಇಲ್ಲಾ.
ಹು ಅಜ್ಜಿ ಇಲ್ಲಾ ಅಂದ್ರೆ ಕಷ್ಟ ನಮಗೆ ಆ ಆಮೇಲೆ ನೀನು ಮುಗಲಿ ಮೂಗಲ್ಲೆ ಅಳ್ತಾಯಿರೋದು ತಪ್ಪುತ್ತೆ ನಿಜಾ ಅಕ್ಕಾ. ಹೌದು ಇವಾಗ ಅವ್ನ ಹೋದ್ರೆ ಎಲ್ಲಾ ಆ ಕೆಲ್ಸನು ಆಗುತ್ತೆ ನಿನ ಕೆಲ್ಸನೂ ಆಗುತ್ತೆ.
ಇಲ್ಲಿ ಅವ್ರ ಒಬ್ಬರು ಕೆಲ್ಸಕ ಹೋಗಬಿಟ್ರೆ ಇಲ್ಲಿ ಮನೆ ಕೆಲ್ಸ. ಸ್ಸಾ ಮುಗಿಸ್ಕೋಬಹುದು ವಲೆ ಕೆಲಸನೂ ಮಾಡ್ಕೋಬಹುದು ನೀರು ತಿರುಗಿಸ್ಕೊಬಹುದು. ಎಲ್ಲಾ ಮಾಡ್ಕೋಬಹುದು ಟಾಸ್ಕ ಮಾಡ್ಕೋಬಹುದು ನಾನು.
ಎಲ್ಲ ಮಾಡ್ಬೋದು ಸುಮ್ಮ್ನೆ ಅದೇ ಕೆಲಸ ಮಾಡು ಅದೇ ಮತ್ತೆ ಹು
ಇನ್ನೇನಕ್ಕಾ ಅಂದ್ರೆ ನಮ್ಮ ಮಾವನ್ಗೂನುವೇ ಇವ್ರಿಗೂ ಅಡ್ಜಸ್ಟ್ ಆಗಿದೆ ಚೆನ್ನಾ
ದೆ ಚೆನ್ನಾಗಿ ಅದ. ಅವ್ರ ಸರ ಅವರದ ಅವರು ಒಂದಾಣಿಕೆ ಇದ್ರೆ ಸರಿ ಅವ್ರಗಿಬ್ರಗೂ ಅದೇ ಅದೇ. ಅವರ ಹೊಂದಾಣಿಕೆ ಇದ್ರೆ ಸುಮ್ಮನೆ ಮಾಡಕೊಂಡ ದಿನಾ ತೆಗಿತಾರೆ ಬಟ್ಲು ಹು ಹು ನೆನ್ನೆ ಮೊನ್ನೆ ಹೋಗಿದ್ರು.
ನಾನು ಮಾಮೂಲಿ ತೋಟ. ಊಟಕ್ಕ ಹೋಗ್ತೀನಲ್ಲಾ ಅಲ್ಲೊಂದ ಹತ್ತ ರೂಪಾಯಿ ಕೊಡ್ಬೇಕಾಗಿತ್ತು. ಡೈಲಿ
ಹೌದಾ ಹೋದ್ರೆ ಹೋಗ್ಲಿ ಐನೂರಾ ಐವತ್ತು ರೂಪಾಯಿ ಐವತ್ತು ರೂಪಾಯಿ ಹೋದ್ರೆ ಹೋಗ್ಲಿ ಅಂತ ಅದ ಇನ್ನ ಏನ್ ಮಾಡ್ತ.
ಹಾ ದಿನಾಬೇಕು.
ಒಂದ ಸ್ವಲ್ಪ. ಅದನ್ನ ಮರ್ಸ್ಬೇಕು ಬಿಡಲ್ಲಾ ಬಿಡಾಕಾದ್ರ ಕರಿಲ್ಲಾ. ಹಾ ಕಲಿಯಲ್ಲಾ ಆಮೇಲೆ ಏನಾದ್ರು ಹೆಚ್ಚಾಗಿ ಕುಡಿದ್ರೆ ಸ್ವಲ್ಪ ಓ ಇಲ್ಲ ಅದೇ ತರಾ ಮಾಡ್ತಾರೆ. ಹಾ
ಏನ್ ಮಾಡೋದು ನಾವೇ ಅನುಸರಿಸಸ್ಕೊಳ್ಳೋದು.
ಅಷ್ಟೇ ಇನ್ನು ಏನ್ ಮಾಡಾಕ ಆಗುತ್ತೆ ಅಲ್ಲಿಗಿಂತ ಮೋಸ ಇಲ್ವಲ್ಲಾ ಅಂತಾ. ಇಲ್ಲಾ ಅದು ವಂದಿಟು ಬಿಟ್ರೆ ಆಮೇಲೆ ಹೋಯ್ತು ಆಮೇಲೆ ಅದೇ.
ಕೆಡ್ತು ಮತ್ತೆ ಕೆಲಸಾ.
ಹಾ ಹೌದು ದೌದು ಇನ್ನೇನ್ನೂ ಮಾಡೋಕಾಗಲ್ಲಾ. ಇನ್ನೇನಕ್ಕಾ ಇನ್ನೇಮಾ ಹೇಳ್ಬೇಕು.
ಹು ಸ್ವಲ್ಪ ದಿನಾ.